ಹ
ಹ
ಹಲೋ
ಮಾಡಟದಪ್ಪಾ ಮಲಿಕ್ಾರ್ಜುನ್ ನಪುರ್ರ
ಏನಲ್ಪಾ ಮತ್ರಿ ರಾವಣ
ಏನ್ ಮಾತಿಪ್ಪಾ ಅಡಿ
ಏನಲ್ಪ ಊಟ
ಹ್ಮ್ ಆತ್್ ನ ನಿಮ್ದು
ಹ್ಮ್ ಹಾಗದು ಆರಾಮಲ್ಲಲ್ಲ
ಹ್ಮ ಆರಾಮ ಅನಿಯ ಆರಾಮಾಮಲ ಎಲ್ಲ
ಹಾ
ಹ ಹಾ
ಮತ್ತ ಏನು ಎಲ್ಲಿ ಓದ್ಲತ್ತಪ್ಪಾ
ಹಾ ಎ ಮಾಡ ಚಪಾತಿ
ಎಲ್ಲೋ ಏನ್ ಓದ್ಲತ್ತೆ ಪಾಯ ಎಲ್ಲ ಓದಲತ್ತನ್ ಕ
ಏನ್ ಇದುದು ಹ್ಮ ಹ ಕಜಿ
ಕೃಷಿ ಎಲ್ಲಿ ಜಗಮತ್ ಎಲ್ಲಿ ಓದತಿ
ಇದರ್ಗಾಗ ಕೊಪ್ಪಳ ಬ ಹ್ಮ ಕಪಳ ತ ಹ ಬಾರಿ ಅಾರೋ ಭಾರ ಅದು
ಹ್ಮ್ ಇಕ ಗ ಅಲ್ಲೆ ಮಠ ಬಾಳ ಫೇಮಸ್ ಅ ಗಸಿದ್ದೇಶ್ವರ ಮಠ
ಪೂಲಿಿಂದ ಗಡ ಗಡ ಗಡ ಗಡ ನಡಗ್ತದೆ ಹುಬ್ಳಿ ಇದು ಕೊಪ್ಪಳ
ಹಾ
ಹ್ಮ್ ಹ್ಮ್
ಅ ಅಜ್ ಅವರ್ ಬಂದ ಮೇಲೆ ಬಾಳ ಡೆವಲಪ್ ಆಗದಿಲ್ಲಲ್ಲ ಅಲ್ಲಿ
ಹ್ಮ ಅವ್ರ ಅವ್ರ ಅಜ್ಜೋರ್ಲಿಂತ ಏನು
ಹ್ಮ್
ಹ್ಮ್
ಮತ್ತ ಅಲ್ಲೆಲ್ಲ ಸನೆ ಜನ ಇದ್ರದು
ಹ್ಮ ಅಲ್ಲಿಲ್ಲ ಹಾ ಅಲ್ಲೇ ಹಸಿನಿ ಆಂಜನೇ ಆದೆ ಅ ಬೆಟ್ಟ
ಅದನ್ನು ಚಲೋ ಭಾರಿ ಅದ ಏನ್ರ ಅವ ಮಂದಿಯಲ್ಲಿ ಬಾಳ ಕ ಕರ್ನಾಟಕ ಹೋಗ್ತಾರ ಮಹಾರಾಷ್ಟ್ರ ಹೋಗ್ತಾರ ಎಲ್ಲಾ ಕಡೆ ಬಾಳ ಭಕ್ತರು ಹೊಂಟಾರಿಗ ಯಾರು ಯಾರು.
ಹಾ. ರಾಜು. ರಾಜಗೌಡಂತಿ.
ಹ್ಮ್ ಗೊತ್ತು
ಹ್ಮ್
ಮತ್ತ
ಮತ್ತ ಅದೇ ಗವಿಸಿದ್ದೇಶ್ವರ್ ಮಠ ಮೊನ್ನ ಏನಾಗ್ಯದ ಇಲ್ಲಿ ಅನ್ನ ದಾಸೋಹದಾಗ ಹಲ್ಲೀ ಬಿತ್ ದದ
ಹ್ಮ್
ಪಾಪ ಭಕ್ತದಿಗಳು ಬಾಳ ಮಂದಿ ಇದ್ರಪ್ಪಾ ಪೂರ
ಹ್ಮ್
ಹ್ಮ್
ಮತ್ತತ್ ಅನ್ನ ಏನ್ ವೇಸ್ಟ್ ಇದು ಆಯ್ತು
ಕೊಪ್ಪಳ ಮಂದಿ ಭಕ್ತಾದಿಗಳು. ಇವ್ರು ಊಟೋಕ್ಕೆಗ್ ಏನ್ ಮಾಡ್ಬಿಟ್ಟು ಅವ್ರು. ದೂರ್ ದೂರ್ ಊರ್ಲ್ಲ ಬಂದವರು.
ಹ್ಮ್.
ಹಂಗಿಂಗ ಮಾಡಿ ಮುತ್ತೇರ್ ಪವಾಡ್ ಹಾಕ್ದರು.
ಹಾ.
ಮುತ್ತೂರ ಪವಾಡದಿಂತ ಅದು ಹಲ್ಲಿಿದ್ದು ದ್ದೇನ ಖರೆ ಅದ್ರದ ಎಲ್ಲಾ ಹಿಂಗ ಚಲ್ಲದರ ಅವರು ಚೆಲ್ಕ ಬ್ಯಾರದ್ ಮಾಡ್ಬೇಕಂತ.
ಹ್ಮ್.
ಸೊ ಟೈಮ್ ಹಚ್ಚಿ ಹಿಂಗ ಹದ್ನೈದನ ಇಪ್ಪತ್ತು ನಿಮಿಷದ ಟೈಮ್ ಹಚ್ಕ. ಅನ್ನ ಮಾಡಿ ಎಲ್ಲರಿಗ ದಾನ ಮಾಡ ದಾಸೋಹ ಚಾಲೂ ಆಯ್ತು. ಹ್ಮ್ಮ್ಮ್ ಮುತ್ತೆರ ಪವಾಡ ಹಂಂತಪರಿ.
ರ್ ಬರ್ತಾರಲ್ಲ ಸುಮ್ಮನೆ ಬರ್ತಾರೆನ್.
ಹ ಬರಾಮಾರಿಪ ಮುತ್ತರು.
ಹ್ಮ್ ಅಂದರುೂ ಈಗ ಮುತ್ತರು ಶಿಕ್ಷಣ ವಿಭಾಗನಗೂ ಬಹಳ ಅಭಿವೃದ್ಧಿ.
ಹಾ ಏನು. ಈ ಶಿಕ್ಷಣದಾಗ ಭ ಮುಂದರ ಎಲ್ಲ. ಮುಚ್ಚರ್ದದ ಈಗ.
ಹ್ಮ್ ಶಿಕ್ಷಣ ಬ ಮಹಿಳಾ ಕಾಲೇಜ್ ಮಾಡ್ರ ಮನ್ನಿ. ಈಗ ಇನ್ನೊ ಒಂದ ಐದ ವರ್ಷನ ಮೆ. ಮಡಲ್ ಕಾಲೇಜ್ ಮಾಡ್ತ ರೀ ನೋನಿ
ಹ್ಮ್ ಅದವಿ ಮಾಡ್ತಾರ ಈಗ ವೈದ್ಯಕೀಯ ತೆಗದಾರಲ್ಲ ಈ ಅದು ನರ್ಸಿಂಗ್ ತಗೋದಾರ ಈಗ ಈ ವೈದ್ಯಕೀ ತೆಗದ
ಹ್ಮ್ ಇಲ್ಲಿ ಲಂಬಲ್ ಈಗ ಆಲತ್ ನೋಡಿ ಎಸ್ ಎಸ್ ಬಿ ಆರ್ ನಾಗ ಈಗಲತ್ ಸ್ಯಾಂಕ್ಷನ್ ಇದ ಆಲತ್ ಕಟ್ಲತ್ತೋಳ
ಅದು ಶಾಣಬಸಪ್ಪನ ಗುಡಿ ಇದು ಗುಡಿ ಶಾಣಬಸಪ್ಪನ್ ಇದರ್ದಾಗ ಹ್ಮ್ ಹ್ಮ್ ಮೆಡಿಕಲ್ ಅಲ್ ಪ್ಯನಲ್ಲಿ
ಹ್ಮ ಮೆಡಿಕಲ್ ಮಾಡತದ ಎಸಕಿ ದೊಡ್ಡ್ದ ಮಾಡ್ತೀನ ನಾನ
ಹ ಅದು ಇಸೆ ದೊರ್ದ ಕಾಂಡಪಟ್ಟ
ಏ ಅದ ಅದ ಅ ಕಂಪೇರ್ ಆಗಲ್ಲ ಅಂದ್ರರು ದೊಡ್ಡ ಮಾಡ್ತೀನ ಅಂತ ನನಪ ಶಸ
ಹ್ಮ್ ಜಾಗ ಇಲ್ಲಲ್ಲ ಎಲ್ ಮಾಡ್ತಾನಂತ
ಸ ಹಿಂದ ಸಪ್ರೇಟ್ ಮಾಡ್ಬಿಡ್ತಾರ ಅದಕ್ಕೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಲ್ಲೇ ಇದ್ರದಾಗ ಅದೇ ಅಲ್ಲಿ ಒಂದು ಸಿರಿಿಲ್ಲ
ಚಗಮದ ಗ್ರಹಣಕ್ಕೆ ತೇಳ್ ಬಿಿಡ್ ಉತ್ತನವ
ಹ್ಮ್ ಹ್ಮ್ ಖರದ ಬಿಡು ಗ್ರೌಂಡ್ ಏನ್ ಮಾಡತರಿ ಗ್ರೌಂಡ್ ಬೇಕಲ್ವ ಮೈದಾನ ಬೇಕ ಕ ಆಡರಿಗೆ
ಹ್ಮ್ ಬೇಕಾದದು ಅದು ಎಲ್ಲಿ ಇರ್ತೋ ಜಾಗ ಇಲ್ಲಾರ ಅವ್ರ ಹೆ
ಹ್ಮ್ ಎಲ್ರ ನೋಡಿಟ್ಟಿರ್ತಾರ
ಹ್ಮ್ ಎಲ್ಲಾರ ದೂರ್ ಇರ್ ಕಡಿಗಿಲ್ಲ ಈಗ ಹೆಂಗ ಕೆ ಬಿ ಬಂದೇ ನೋ ಜರಗ ಆಾಗಿಲ್ಲ ಯುನಿವರ್ಸಿಟಿ ಒಂದು ಮಾಷ ವಿಶ್ವವಿದ್ಯಾಲಯ ಒಂದ್ ಕಡೆ ಇಲ್ಲಿ ಆಸ್ಪತ್ರೆ ಒಂದ್ ಕಡೆ ಆಗಿಲ್ಲ
ಹ್ಮ್
ಆಸ್ಪತ್ರೆಗೆ ಒಂದ ದೊಡ್ದ ಹೋದು
ಅ್ಯ ಅಂಡಾ ಬಟ್ಟಿದ್ದ ಹೊಡದಪ್ಪ ಮೂರ್ ಮೂರ್ ಅಂತಸಮ್ಮ
ಅಲ್ಲ ಆ ದೊಡ ಅದು ಪಾರ್ಕಿಂಗ್ ನೋಡಿ ಪುರ
ಹ್ಮ್ ತಳಗದಲ್ಲ ಪಾರಿ
ಇಲ್ಲ ಯಾವ್ದ್ರ ಏಷ್ಯನ್ ಇದು ಮಾಲ್ ಇದ್ರ
ಹಾ ಇದು ಹಂಗ ಪುರಾ ಎಕಟ್ಟ ಹಿಂಗ ಪೂರಾ ಖುಲ್ ಅದ ನೋ ಜಾಗ ಎಲ್ಲಾ ಅದು ಪಾರ್ಕಿಂಗ್ ಏನು
ಪೂರ ಪೂರ ಪೂರ ಪರ ಲಾವುಟಿ ಪೆಟ್ರೋಲ್ಂಗ ಬಾಜುವ
ಹ್ಮ್ ಅದೇ ಪೆಟ್ರೋಲ್ ಪಂಪ್ಲಿಂತ ಹಿಂಗ ಪೂರಾ ಅಲ್ಲಿತಾನ ಅದು ಕೆ ಕೆಬ ಅಂದ ದಾವಕನಿತಾನ ಹ್ಮ್
ಕಾಳಜಿ ಬಂದಿನೋ ತರ್ಕಾರಿ ದೊಡ್ಡದ ವಿಶ್ವವಿದ್ಯಾಲಯನೇಗಲ್ಲಿ ಎಸ್ ಈ ನಾ ಇದು ಐದನೇ ಕಾಲೇಜ್ಗೆ ಇದು ಐದನೇ ವೈದ್ಯಕೀಯ ಕಾಲೇಜ್
ಹ್ಮ್ ಬಂದ ಅದು ಕಾಜೆ ಬಂದೇನದರ್ಗ ಇಂಜಿನಿಯರಿಂಗ್ ಕಾಲೇಜ್ ಬಿ ಅದಪಾ
ಹ್ಮ್ ಒಳಗ ಯೂನಿವರ್ಸಿಟಿದ ಅವ ಯ ಕಡೆ ನೋಡಿಲಿ ನಮ್ ಮಂದಿ ಗುಲ್ಬರ್ಗ ಮಂದಿ ಗೊತ್ತಿಲ್ಲ
ಹ್ಮ್
ಎಸ್ ಎಸ್ ಕಾಲೇಜ್ ಅದು ಗೊತ್ತು ಮೆಡಿಕಲ್ ಕಾಲೇಜ ಎಂ ಆರ್ ಎಂ ಸಿ
ಹ್ಮ್ ಎಮರ್ ಎನ್ಸಿ ಬಿ ಅವ್ರದೇ
ಏ ಎಮ ಆರ್ ಎಂ ಸಿ ಎಚ್ ಕೆ ಸೊಸೈಟಿ ಅವ್ರದ್ದಲ್ಲಾ
ಹ ಕಲಬುರ್ಗ ಏಟ್ ಆಗ್ಯದ ನೋಡು ಎಮ ಆರ್ ಎಂ ಸಿ ಜಿಮ್ಸ್
ಹ್ಮ್ ಎ ಸ
ಎಸ್ ಐ ಇದು ಕೆಬಿಯನ್ ಇದು ನಿದ
ಹ್ಮ್ ಹ್ಮ್
ಹ ಈ ಕಾಲೇಜ್ ನೋಡ ಒಂದು ಒಂದೊಂದ್ ಜಿಲ್ಲಾನ ಈ ಒಂದ ಇಲ್ಲ ಈಗ ರಾಯಚೂರ್ನಾಗ ರಾಯ ಚೂರ್ನ ಏಮ್ಸ್ ಶೆಂಗ್ಸನ್ಗ ಅದು
ಈಗ ಹಾಗೆದ
ಸ್ಯಾಂಗ್ಸನ್ ಇಲ್ಲ ಇಲ್ಲ ರೈಮ್ಸ್ ಆಗದ
ಹ್ಮ್
ಮತ್ತೆ ಏಮ್ಸ್ ಲ ಈ ಇದು ಅಖಿಲ ಭಾರತ ಏಮ್ಸ್ ಅಂತ ಇರ್ತದ ದೊಡ್ಡ
ಹ್ಮ್ ಹ್ಮ್ ಹ್ಮ್
ಅದು ಸ್ಯಾಂಕ್ಷನ್
ಸರಿ ಹೆಚಿಡ್ಕಾವ
ತದಾನದಿನ ನಿ ಭಾವ ಚಿತ್ರ ನೋಡಿದಪ್ಪ ಸಾಮಾಜಿಕ ಜಾಲತಂಡ ಏನ
ಹಾ ಹಾ ಬಿಟ್ ತ್ರಲ್ಲ ಅಲ್ಲಿ
ಹ್ಮ ನಿಮ್ ಕೃಷಿ ವಿಶ್ವ ವಿದ್ಯಾನಿಲಯ ದಿಂದ ಕೊಟ್ರು
ಹ್ಮ್ ಅದೇ ಕೊಪ್ಪಳ ಸುದ್ದಿ ಸಾರಾಂಶದ ಅಂತಿ ಹಿಂಗ ಅದ ಪೇಪರ್ ರೂಬೆಲ್ಲ ಆದ್ರ ಬಿಟ್ರಪ್ಪ ಹ್ಮ್ ನಂದು ಪೂ ನಂದು ಹ ನಂದ್ ಹಾಕಿರಪ್ಪ ಭಾವಳ ಚಿತ್ರ ಬಾಳ ಖುಷಿ ಆಯ್ತು.
ಹ್ಮ್.
ಹ್ಮ್.
ಈಗ ಈನು ಕೊಡ್ತಿರಲ್ಲ ರಕ್ತ ಮುಂದ ನೀ ಒನ್ ಕಾರ್ಡ್ ಮಾಡ್ಸು.
ಹಾ.
ಕಾಡ್ ಮಾಡ್ಸೋಣ ಅಂದ್ರೆ ನಿಂಗ್ ಅತ್ ಬೇಕು ಇತ್ ಬೇಡ ಹತ್ತು ನಿಮಿಷದಲ್ಲಿ ತಂದು ಕೊಡು.
ಹ್ಮ್ ಹ್ಮ್ ಹಿಂಗ್ ಇದು ಇದರ್ಲಿಂತ ಇದು ಸಹಾಯ ಆತ.
ಹಾ ಲಾಸ್ಟ್ ಎನ್. ಟಸ್ರಿ ಮುಂದೆ ಇಲ್ಲ ನಿನಗ್ ಗೊತ್ತಾಗಲ್ಲ ಅದಕ್ಕೇ ಅದು ಕಾಡ್ ಮಾಡಸ್ಕೋಬೇಕು.
ಹ್ಮ್ ಹ್ಮ್.
ಹ್ಮ ಮತ್ತೆ ರಜೆ ರಜೆ ಕೊಟ್ಟಿಲ್ಲ.
ಹ್ಮ್ ರಜೆ ಅಲ್ಲಿ ಹೋಗು ಬಂದಿನಿ ಒಂದ್ ಐದ್ ದಿನ ಕೊಟರು
ಹ್ಮ್.
ಹೋದಾ ಇತ್ತು ಸಂಜೆೆಗೆ ಹೋಗಿನ್ ಬಂದಿರಿ
ಹ್ಮ್.
ಹ್ಮ್ ಈಗ ರಜೆ ಇದ್ರೆ ಏನ್ ಮಾಡ್ಬೇಕಪ್ಪಾ ಚ ಅಲ್ಲಿ ಊರಿಗ್ ಹೋಗ್ಬೇಕು ಊರ ಕೆಲಸ. ಬಾಳ ಕೆಲ್ಸ ಉಳಿದವ ಮಳೆಗಾಲ ಒಂದು ಚಾಲು ಆಯ್ತು ಬಿತ್ತಾವು.
ನೀರ್ ಬಿಡೋದು.
ಹ್ಮ್ಮ್. ಹ್ಮ್ ಮಳನೇ ಬರ್ಲ. ಇಗ ಏನ್ ಮಾಡ್ಬೇಕು. ಅವೇ ಬೋರ ಬಾಯಿ ಒಳಗ. ನೀರ್ ಬಿಡದು.
ಹ್ಮ್.
ಹ್ಮ.
ಹ್ಮ್ ನಂದುಖರಾರಾ ಯಾರೈತ್ ಹೈರಾಣಪ್ಪ ಮಳಿ ಇಲ್ಲ ಬೆಳಿ ಇಲ್ಲಾ ಈ ಹಂಗ ಒಂದ್ ದಿವ್ಸ ಎಲ್ಲ ಮಳಿ ಬಂತ ನೋಡ ಮಳಿನೇ ಬಂದ್ಲಿ ಈಗ ಮಳೆ ಕಾಲದ. ಹ್ಮ್.
ರ್ಲ ಹೊಟ್ಟ.
ಹ್ಮ ಎಲ್ಲಾ ಬಿತ್ತಾರ ಮತ್ಗಿ. ನಾಿ ಆತ ಅಂದ್ರ ನಾಟಿನೇ ಆಗಲ್. ಅಪ್ಪ.
ಬಿತ್ಲಕ್ಕ ಮ ಮಳಿಬೇಕಲ್ಲ ಹಸಿ ಇರ್ಬೇಕಲ್ಲಿ ಹಸಿ ಇದ್ದಲೆೇ ಬಿತ್ಲಕ್ ಬರ್ತದ. ಒಬ್ಬೊಬ್ರು ಏನ್ ಮಾಡ್ರರು ಧೈರ್ಯ ಇದ್ದರು ಈಗ ಬಾಂಡ ಧೈರ್ಯ ಮಾಡ್ಕೆ ಇಲ್ಲ. ಮಳೆ ಹಂಗ್ ಭ ಬರಂಗ್ ಬರ್ತದ ನ ಬಿತ್ತತಾಗ ಬಿತ ಬೊಮ್ಯಜೈ. ಬೀಜ ಬಡಾವ ಅಂತ ಬಿಟ್ಟಾರ ಹಿಂಗ ಭ ಮಾಡ್ರ
ಹ್ಮ್ ಹ್ ನಾಟಿನ ಆಲಿಲ್ಲವುವು ಗೊಬ್ಬರ್ ಗೊಬ್ಬರ್ ಹಾಕಲತ್ತರಿರು
ಹ್ಮ್ ಂಗ ಗೊಬ್ಬರ ಹಾಕ್ತ್ತರ ಗೊಬ್ಬರ ಬೊಬರ ಹಾಕ್ದ ನೀರ್ ಬೇಕಕ್ ಜಲ್ದಿ.
ನೀರ್ ಬೇಕಲ್ಲ ಗೊಬ್ಬರ ಹದ್ೆಂಟನೂರ ಇ ಎರಡೂರಿ ಸಾವಿರ ಇ್ದು ತಂದ ಹಾಕ ಕುಮಕಟ್ಟು ಮಾರ್ಲತ್ತ ಹಾಕ್ ಹಾಕ್ಲತ್ತ.
ಹ್ಮ್ ಗೋಬರದ ರೇಟ್ ಭ ಹಚ್ಚಿ ಅ
ಹ್ಮ್. ಅದ.
ಏನ್ ಮಾಡ್ತ ರೈತರ್ ಕಷ್ಟ ರೈತರಿ ಇವತ್ತು. ತ್ತ.
ಹ್ಮ್.
ಮಕ್ಳಿಗೆ ತಿರಿಗಳ ಬಸ್ ಫ್ರೀ ಮಾಡ್ತಾರ ರೈತರಿಗ ಅಂದ್ರ ಆ ಗೊಬ್ಬರ ಹೆಚ್ಚಗ ಮಾಡ್ದ ಎಣ್ಣೆ ಹೆಚ್ಚಗ ಮಾಡ್ದ
ಹ್ಮ್ ಅದೇ ಒಂದ್ ಕಡೆ ಕೊಡ್ತಾರ ನಾ ಕಡೆ. ಕುತ್ತ.
ಹ್ಮ್್ದರ ಬಲಿತ ಅನ್ನೋದು ಹೆಣ್ಮಕ್. ಮಕ್ಕಳು ಬಸ್ ಪ್ರಿಯ ಅನ್ನೋದು
ಆ ವಿದ್ಯಾರ್ಥಿಗಳಿಗೆ ಪೂರ ್ರೀ ಮಾಡಕ ಇಿಲ್ಲ ಆಯವತ್ತು. ಕಿೋಮೀಟರ್ ಮಾಡದ ಅರವತ್ತು ಕಿಲೋಮೀಟರ್ ಮಾಡದ
ಹ್ಮ್ ಹ್ಮ್.
ಹ ಯಾಕಂದ್ರ ಅವರು ವಿದ್ಯಾರ್ಥಿಗಳು ಇರ್ತಾರ ನೀ ಓಟಿಂಗ್ ರೈಟ್ಸ್ ಇರ್ಲಾ ಅವ್ರ ನಿಂತ ತಿರುಗ ಎನ್ ಫೈದಾ ಇಲ್ಲ ಕದಕ್ಕ ಹಂಗ ಮಾಡ್ತಾರ ಅದಕ್ಕೆ ಆದಷ್ಟು ವಿದ್ಯಾರ್ಥಿಗಳಿಗೆ ಲಕ್ಷಣ ತಗಂಬಲ್ಲ ಏನಿದ್ರು ಹೆಣ್ಣ್ಮಕ್ಳ ಗಂಡ್ಮಕ್ಳ ಇವೆ.
ಈಗ ಯುವ. ಯಕರ್ಲ್ಲಾ ಯುವಕರ ನಿಂದಿರ್ಬೇಕಕ್ ಈಗ ರೈತರ್ಗ ಹಿಂಗೆ ಬೆ ಬೆಳದ ಬೆಳಗೆ ಒಂದ್ ಬೆಳ್ಳೆ ಕೊಡ್ರಿ ಅಂತೆ.
ನಂದರ್ಬಕ್ ರಿ ಯಾರ್ ಮಾತ್ಕ. ಯಾರ್ ನಿಂದ್ರ ಇಲ್ಲ. ಒಂದ್ ಎರಡ್ ದಿನ ಮಾಡ್ತಾರ ಮತ್ ಮೂರ್ ದಿನ ಅಪ್ಪತ್ ಹಂಗ್ ಮಾಡ್ಬಾರ್ದಿವ್ಸಲ್ಲ.
ಮಾಡಗ್ ನಿಂತಾರ ಅದು ಪೂರಾ.
ಹಾ ಇಲ್ಲ ಯವ ಮಾಡಿ ನೋಡ್ ಪಿಕ್ಚರ್ ನ ಶಿವರು ಯ ಬಂಗಾರದ ಮನುಷ್ಯ ನಾವ್ ಹೆಂಗ್ ಮಾಡ.
ಹ್ಮ್. ಭಾರಿ ಅದು ಪಿಕ್ಚರ್ ಅದು ಯಷ್ಟ ಅದು ಯಷ್ಟ ಸಾರಿ ನೋಡ್ರಿ ಭ ನೋಡಂಗ ಅನಸ್ತವ
ಹಾ ಅಷ್ಟ ಈ ಭಾರಿ ಮಾಡ್ತಾರ ಪೂರಾ ಸಿ ಎಂ ಎ ಬಂದ ಎಲ್ಲ ಅವ ಅಲ್ಲೆ ಮಾಡ್ತಾರಲ್ಲ ಹಂಗ ಮಾಡಕಸ್ ಸಾಹಕಾರ ಬೇಕ ಎಲ್ಲಾ ಕಡೆಮ
ಎಲ್ಲಾರದುು ಹಿಂಗ ಹಿಂದ್ ಬೆಂಬಾಲ ಇರ್ಬೇಕು
ಬಾಳ ಬಿಟ್ಟ ಬಿಡಡದು ಅಂದ್ರೆ ಆತಪ್ಪ ಇಲ್ಲಪ್ಪಾ ಈಗನ್ ಮಂದಿ ಹೆಂಗಾರ ಗೊತ್ತು ಹ್ಮ್
ನಾಕ್ ಈಗ ನಾಕ್ ಮಂದಿ ಮಾಡತಾರ ಅಂದ್ರ ಹಿಂದ್ ಎಂಟ ಎಂಟು ಮಂದಿ ಏ ಅವ ಏನ್ ಮಾಡ್ತಾನ ಅದ ಯ್ರ ಕೈಲಿ ಏನ್ತದ ಹಿಂಗ ಮಾಡ್ತಾರ
ಹ್ಮ್
ಹ್ಮ್
ಅಂದ್ರ ಈಗ ನಾವ್ ಒಬ್ಬ ಒಳ್ಳೆ ಮಾಡತ್ತಾರ ಅಂದ್ರೆ ಅವನಗ್ ಮಾಡ ಬಿಡಲ್ಲ
ಹ್ಮ
ಅಂಸಲೇಕ ಮಾಡತನ್ ಉತ್ಪಾದ ಅಂತಂದ್ರೆ ಮಾಡಕ್ ಬಿಡಲ್ಲ ಆಯ್ತು ಹಾ
ಹಸ್ತಳ